ಹಲೋ
ಹೇಳಿ ಹೇಳಿ ಕೇಳಿಸ್ತಿದೆ.
ನಿಮಗೆ ಮುನ್ ಶುಭ ಮುಂಜಾನೆ ಅಲ್ಲ ಶುಭ ಸಂಜೆಯ ನಮಸ್ಕಾರಗಳು ಮೇಡಮ್ಮೊರೆ
ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ ಏನ್ ಹೇಳ್ಬೇಕಂತ?
ನಾನ್ ಆಕಾಶ ನೋಡ್ತಾ ಇದ್ನ ಮೇಡಮ್ಮೋರೆ ಅದು ಸೂರ್ಯ ಇದನ ಚಂದ್ರ ಇದನ ಅಂತ ಕನ್ಫ್ಯೂಸ್ ಆಗ್ಬಿಡ್ತು ರಿ ಮೇಡಮ್ಮೋರೆ.
ಇವಾಗ ಶುಭ ಸಂಜೆ ಅಲ್ಲ ಇವಾಗ ಶುಭ ರಾತ್ರಿ ರೀ ಟೈಮ್ ಹತ್ತುವರೆ ಆಗಿದೆ.
ಹತ್ತುವರೆ ಆಯ್ತ ರೀ ಮೇಡಮ್ಮೋರೆ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನೋಡ್ರಿ.
ಹ್ಮ ಏನ್ರಿ ಹಿಂಗ್ ಮಾತಾಡ್ತೀರಾ ನೀವು ಬರೀ ಫ್ಲರ್ಟ್ ಮಾಡೋದ್ರಲ್ಲೇ ಹೋಯ್ತಾ ಬ ಹಿಂಗೆ ಮಾತಾಡ್ತೀರಾ ನೀವ್ ಎಲ್ಲರ ಜೊತೆ?
ಅಂತೀರಲ್ರಿ ಮೇಡಮ್ಮೋರೆ ನಿಮ್ ಜೊತೆ ಚಲೋ ಆಯ್ತು ಅಂತ ಮಾತಾಡಿದ್ದೆ ತಪ್ಪಾ ಮೇಡಮ್ಮೋರೆ?
ಇಲ್ಲ ರೀ ಬಿಡೀರಿ ಆದ್ರು
ಹೌದೇಂದ್ರೀ?
ಹಾಂ ರೀ
ಹಾಂ
ಮತ್ ಏನ್ ತಿಂದ್ರಿ ಊಟ?
ಊಟ ಚಪಾತಿ ತಿಂದೆ ಮೇಡಮ್ಮೋರೆ.
ಹೌದಾ?
ಹೌದು ಮೇಡಮ್ಮೋರೆ. ಚಪಾತಿ ತಿಂದೆ ಒಂದು, ಒಂದು ಅರ್ಧ ಹೊರ್ ಹೊರ್ಗಡೆ ಹೋಯಿದ್ದೆ ಮೇಡಮ್ಮೋರೆ ಒಂದ್ ಚಪಾತಿ ಒಂದ್ ಹಾಫ್ ರೈಸ್ ತಿಂದು ಚಲೋ ಇತ್ತು, ತುಂಬಾ ಆದೊ. ಅವರು ಮೇಡಮ್ಮೋರೆ ನಿಮ್ ತಮ್ಮ ಅಗ್ನಿವೀರಾದ್ನ ಅಂತಾರಲ್ರಿ ಮೇಡಮ್ಮೋರೆ ಅದ್ ಹೆಂಗಾದ್ರು ರೀ ನಮಗೊತ್ತಿಲ್ರೀ ಆಗಕ್ ಆಗತ್ತ ಹೇಳಿ ನಮ್ಗೆ.
ಇ ಅದು ಫೋರ್ ಇಯರ್ ಸ್ಕೀಮ್ ಗೋರ್ಮೆಂಟ್ ಇಂದ ಸ್ಕೀಮ್ ಅಯ್ತಲ್ಲ ಅಗ್ನಿವೀರ್ದುು ಫೋರ್ ಇಯರ್ ಅಷ್ಟೇ ಅದು ಆಕ್ಚುಯಲ್ಲಿ
ಹೌದಾ ಮೇಡಮ್ಮೋರೆ ಆಮೇಲೆ ನಾಕ್ ವರ್ಷ ಆದ್ಮೇಲೆ ಮೇಡಮ್ಮೋರೆ
ತ್ತೆ ಅದು ನಾಕ್ ವರ್ಷ ಆದ್ಮೇಲೆ ಇಲ್ಲ ಮುಗೀತು.
ಈ ಅಂದ್ರೆ ಏನಾರು ಚಲೋ ಮಾಡಿದ್ರೆ ಇಟ್ಕೊಳಲ್ಲ ಮೇಡಮ್ಮೋರೆ ಒಂಚೂರ್ನು
ಹಾಗೇನಿಲ್ಲ ಅದು ಸ್ಕೀಮ್ ಇರೋದೆೇ ಫೋರ್ ಇಯರ್ಸ್ ಅಷ್ಟೇ ಅದು.
ಮೇಡಮ್ಮೋರೆ ನಾನೆಲ್ಲೊ ಒಂದ್ ಕಡೆ ಓದಿದ್ದೆ ನೂರ್ ಜನ ಹಿಡ್ಕ ತಗೊಂಡ್ರೆ ಒಂದ್ ಹತ್ ಜನ ಇಪ್ಪತ್ತು ಜನ ಹಿಡ್ಕೊತಾರರ ಮೇಡಮ್ಮೋರೆ ಇನ್ ಎಂಬತ್ ಜನ ಕಳ್ಸಿದ್ರೆ.
ಇಲ್ಲಿಲ್ಲ ಆತರ ಏನಿಲ್ಲ, ಅದ್ ನನ್ಗ್ ಗೊತ್ತಿಲ್ಲ ಬಟ್ ನಮ್ ತಮ್ಮ ಹೇಳೋ ಪ್ರಕಾರ ಅದು ಫೋರ್ ಇಯರ್ ಅಷ್ಟೇ. ನಾನ್ ಓದಿದ್ದು ಫೋರ್ ಇಯರ್ ಅಷ್ಟೇ ಓದಿನಿ ಅದೇನ್ ಹಿಂಗ್ ಚೆನ್ನಾಗ್ ಮಾಡಿದ್ರ ಇಟ್ಕೋತಾರಂತ ಅದೆಲ್ಲಾ ಗೊತ್ತಿಲ್ಲ ನನ್ಗೆ
ಫೋರ್ ಇಯರ್ಸ್ ಇರುತ್ತೆ ಮೇಡಮ್ಮೋರೆ ಕಾಂಟ್ರಾಕ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಒಂದ್ ಟೆನ್ ಪರ್ಸೆಂಟ್ ಹಿಡ್ಕೋತಾರೆ ಅಂತ ಇತ್ತು ಮೇಡಮ್ಮೋರೆ ಅದಕ್ಕೆ.
ಹೌದಾ ಎಲ್ಲೋದಿದ್ರಿ ನೀವದುನ್ ಹೌದ ಎಲ್ಲೋದಿದ್ರಿ?
ಅದು ಅದು ಬಿಟ್ಟಾಗ್ಲೇ ಓದಿದ್ದೆ ಮೇಡಮ್ಮೋರೆ ಅದು ಇವಾಗ ಹೆಂಗ್ ಅಪ್ಡೇಟ್ ಆಯ್ತೋ ಗೊತ್ತಿಲ್ಲ ನಂಗೂನು.
ಹಾಂ ಹಾಂ ಹಾಂ ಮಾಡಿ ಮಾಡಿ ನನಗೂ ಅಷ್ಟ್ ಗೊತ್ತಿಲ್ಲ ಅದುಕ್ಕೆ
ಹೌದ್ರಿ ಮೇಡಮ್ಮೋರೆ ಹೆಂಗೈತ್ರಿ ಮೇಡಮ್ಮೋರೆ ಸಂಬಳ ಗಿಂಬ್ಳ ಇವಾಗ ಜಾಯಿನ್ ಆದ್ಮೇಲೆ
ಇವಾಗ ಅವನಿಗೆ ಇಲ್ ಟ್ರೈನಿಂಗ್ ಪೀರಿಯಡ್ ತ್ರೀ ಮಂತ್ಸ್ ಇತ್ತಾ ಇಲ್ಲಿ ತರ್ಟಿ ಟು ತೌಸಂಡ್ ಏನೋ ಇ
ಓಕೆ.
ಇವಾಗ ಅಲ್ಲಿವಾಗ ಏನೀ ತ್ರೀ ಮಂತ್ಸ್ ಮುಗಿದ್ಮೇಲೆ ಅವ್ರಿಗೆ ಏನೋ ತ್ರೀ ಪ್ಲೇಸಸ್ ಸೆಲೆಕ್ಟ್ ಮಾಡಕ್ ಕೊಡ್ತಾರಂತೆ ಅವರು ಎಲ್ ಹೋಗ್ಬೇಕು ಅಂತ
ಓಕೆ
ಅದು ಹೋದ್ಮೇಲೆ ಅವರು ಜಾಯಿನ್ ಆಗ್ತಾರಲ್ಲ ಅಂದ್ರೆ ತ್ರೀ ಮಂತ್ಸ್ ಸೆಲೆಕ್ಟ್ ಮಾಡ್ಕೊತಾರೆ ಎಲ್ ಬೇಕು ಅಂತ. ಆತ್ರಿ ಪ್ಲೇಸ್ ಅಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರಂತೆ ಇವ್ರಿಗೆ ಎಲ್ ಹಾಕ್ಬೇಕು ಅಂತ
ಓಕೆ
ನಮ್ಮಗೆ ಜಮ್ಮು ಕ ಜಮ್ಮು ಕೊಟ್ಟಾರೆ ಜಾಮು ಉತ್ತರಾಖಂಡ ಇಲ್ಲಿ ಚೆನ್ನೈು ಈ ತರ ಏನೇನೋ ಪ್ಲೇಸಸ್ ಇಬ ಅಂತ ಏನು ಇವಾಗ ಇವಾಗ ಚೆನ್ನಾಗಿ ಈ ತರ ಅ ನೀನ್ ನೀರ್ ಕೊಟ್ಟಾರಲ್ಲ ಇವಿಗೆ ಸಂಬಳ ಸ್ವಲ್ಪ ಕಡಿಮೆ ಅಂತೆ ಮತ್ತೆ ಸಂಬಳಾನ
ಹೌದಾ ಮೇಡುವ ಎಷ್ಟ್ ಕಂಬಿ ಇರ್ತದ್ರೀ
ಅಂದ್ರೆ ಅಲೋವೆೆನ್ಸ್ ಕೂಡಲ್ಲ ಅಂತವ್ರಿಗೆ ನ ಸೈಡ್ ಹಿ ಸ್ಯಾಲ್ರಿ ಬಿಟ್ಟು ಎಕ್ಸ್ಟ್ರಾ ಕೊಡ್ತಾರಲ್ಲ ಅದೆಲ್ಲ ಈ ಕಡೆ ಹಾಕಿರ್ತಾರಲ್ಲ ಅವ್ರಿಗೆ ಹ ಅವರಿಗೆಲ್ಲ ಕೊಡಲ್ಲಂತದು
ಹೌದಾ ಮೇಡಮ ಹಾಗದ ಇವಾಗ ನಿಮ್
ಕೊಡ್ತಾರಂತೆ ಆದ್ರರು
ಇವಾಗ ಜಮ್ಮು ಹೋೋಗಿದಾರ ಇವಾಗ ಎಷ್ಟ ಕೊಡ್ತಾರ ಮೇಡಮ್ ಅವ್ರಂಗ್ರ
ಇವಾಗ ಅವನಿಗೆ ಮೂವತ್ತರಡ್ ಸಾವಿರ ಸಂಬಳ ಪ್ಲಸ್ ಅಲವೆನ್ಸಸ್ ಅಂತ ಹೇಳಿ ಅದು ಮೂವತ್ತೆರಡ್ ಸಾವಿರ ಅಂತೆ
ತರ್ಟಿ ಟ ಸಿಕ್ಸ್ಟಿ ೋರ ಮೇಡಮ್ರ
ಮತ್ತೆ ಉಡುಕಂಡ ಹಾಕಿದ್ರೆ ಅಲ್ ಜಾಸ್ತಿ ಅಂತೆ ಮತ್ತೆ ಅದೇ ಪ್ಲೇಸಸ್ ಎಲ್ಲಿ ಪ್ಲೇಸಸ್ ಯಾವ ಯಾವ್ದ ಇರುತ್ತೆ ಇವರಿಗೆ ಅದ್ರ ಮೇಲೆ ಒ ಇದು ಡಿಸೈಡ್ ಆಗತ್ತಂತೆ
ಹಂಗೇ ಅಂದರೆ
ಹಾ ರೀ ಆತರ ಏ ನೀವು ಹೋಗ್ಬೇಕಂತೀರಿರಿ
ಹರ ಟ್ ನಮಗ್ ಅೇ ಇಪ್ಪತ್ತೈದು ಆಗ್ಬಿಟ್ಟೈ ಏಜ್ ಬಾರ ಆಗ್ಬಿಟ್ಟೈ ಅಸತಾವ ಅಂದ್ರೆ
ಅದು ಇಪ್ಪತ್ತೊಂದು ಲಾಸ್ಟ್ ರೀ ನಮ್ಗದ ಅವಾಗ ನಿಮ್ ಅವಾಗ ಗೊತ್ತಾಗಿದ್ರೆ ನೀವೇನೋ ಮಾಡ್ಕೋಬೋತ್ತು ಇವಾಗ ನಿಮ್ ತಮ್ಮ ನಿ ಯಾವ್ದಾದ್ರು ನಿಮ್ಮ ರಿಲೇಷನ್ಲ್ಲಿ ಏನಾದ್ ಇದ್ರೆ ಕಳ್ಸತಿ ಅದೇನು ಎಕ್ಸಾಮ್ ಅಷ್ಟ ಟಫ್ ಇರಲ್ಲಂತೆ ಈಸಿ ಇರುತ್ತಂತೆ
ಹೌದೇನ್ರಿ
ಹ್ಮ್
ಅಯದು ನೋಡಂತ ಅಲ್ರಿ ಮೇಡಮ್ರ ಹಂಗಾರ
ಹ್ಮ್
ಇನ್ನಾದ್ರ ಮಾಡವಾರ
ಏನಲ್ಲ
ಇದು ಇವಾಗ ನೀವು ಚಪಾತಿ ತಿಂದ್ರೆ ಅಳ್ಸಂದಿ ಕಾಳ ತಿಂದ್ರೆ ಮೇಲ್ಲಿೋ ಪ್ರೋಟೀನ್ ಸೋರ್ಸ್ ಚೆನ್ನಾಗಿ್ ಸಿಗುತ್ತೆ ಮೇಡಮ್ ಅವರ
ಹ್ಮ ಅಲ್ಸಂದಿ ಕಾಳು ಚೆನ್ನಾಗ ಅಲ್ಲ ಚಪಾತಿ ಅಂದ್ರೆ ಒಂದ್ ಸ್ವಲ್ಪ ಹೀಟು ಜಾಸ್ತಿ ಬಾಡಿಗೆ ಕಂಟಿನ್ಯೂ ತಿಂದ್ರೆ ಅದು ಸ್ವಲ್ಪ ಹೀಟು ಆಗತ್ತಾ
ನಿಮ್ದು ರೊಿದ್ ಗಿಟ್ಟು ತಿಂದ್ರೆ ಬಡವಾರ ಸಜ ರೊಟ್ಟಿ
ಇಲ್ ಮಾಡಲ್ಲ ರೀ ಹೊರಗಡೆ ತರಬೇಕದಿಲ್ಲ
ನೀವ ಮಾಡ್ಕೊಂಡ್ ಬಿಿಡ್ರಿ ಮೇಡಮ್ರ ಚನ್ನಾರ ಇದ್ರೆ
ಹಾ
ನಿಮ್ದ ಮಾಡ್ಕೋಕ್ ಬಂದ್ರೆ ಮಾಡ್ಕೋಬೇಡಿ ಹಿಂದೆ
ಹ ಇಲ್ಲೆಲ್ ಮಾಡ್ಕೊತೀರಾ ಇಲ್ಲೆಲ್ಲಾ ಅದು ಇಲ್ಲ ಅಡುಗೆ ಮಾಡ್ಕೊ
ಜಾಸ್ತಿ ಇದೆ ಅಂದ್ರಲ್ಲ ಮೇಡಮ್ ಅವ್ರ ನೀವ ಏನಾರು ಮ್ಕೋಬೋದು ಅಂದ್ರಿ
ಗ್ಯಾಾಸು ಇದೆ ಇಂಡಕ್ಷನ್ ಇದೆ
ಓಕೆ
ಬಟ್ ಅಲ್ಲಿ ಅಂದ್ರೆ ಊಟನೂ ಇರ್ತಾ ಅದು ಅಲ್ಲಿಷ್ಟು ಸ್ಪೇಸ್ ಇಲ್ಲ
ಓಕೆ
ಅದ ಮಾಡಕೂ ಆಗಲ್ಲ ಒಂದ್ರ ಕೆಲವೊಬ್ರು ಅದು ಇದು ಮಾಡ್ಕೊತಿರ್ತಾರ ಗಂಜಿ ಅದು ಇದು ಅಂತ ಈ ಎಲ್ಲಿ ಮಾಡಕೊಳ್ಳುದುದು ಅಷ್ಟ ನಮಗ ಉಪ ಕಣಸು ಇರಲ್ಲ
ಹೌದೇನ್್ರೀ ನಿಮ್ ಫ್ರೆಂಡ್ಸ್ ಯಾರಾರ ಇದ್ರೆ ಅವ್ರ ಮನ್ಯಾಗ ಹೋಗ್ಬಿಟ್ಟು ಮಾಡ್ಕೊಂಬಿಡ್ರಿ
ಇದಾದೀ ನಮ್ ಫ್ರೆಂಡ್ಸ್ ಇದಾದ ಒಂದ್ ಮೂರ್ ಜನ
ಹಾ ಹಲೋ
ಹಲೋ
ಹೇಳಿ ಹೇಳಿ ಬೇಡವರ ಕೇಳಳ್ಸತಿ ಹೇಳಿ
ಹ್ಮ್ ಅಲ್ಲ ಇದಾರ ಅವ್ರಿಗೆ ಮಾಡಕ್ ಬರಲ್
ಹಾ
ಅದಕ್ಕೆ ಸುಮ್ಮನೆ ಬೇಿ ತಗೊಂಡು ನಾನೇ
ಹೌದ ನೋಡ ಹೆಂಗಿ ಇರುತ್ತರಿ ನೋಡ್ರ ಒಂದ್ ರೊಟ್ಟಿ ಎಷ್ಟ ರೂಪಾಯಿ ಇರುತ್ತೆ
ಇವಾಗ ಎಏಡ್ ರೊಟ್ಟಿ ತಗೋ ತಗೊಂಡ್ರೆ ನಲ್ವತ್ ರೂಪಾಯಿ ಇಸ್ಕೊಂಡಾರೆ ಎರಡ್ ಚರಪಲ್ಲ ಎರಡ್ ರೊಟ್ಟಿ ಇವಾಗ ಒಂದೇ ರೊಟ್ಟಿ ತೊಗೊಂಡ್ರೆ ನೀವು ಇಪ್ಪತ್ತೈದು ರೂಪಾಯಿ ಕೊಡ್ಬೇಕು
ಹಾ ಹಾ ಹಾ
ತಿಂದ್ವಿ ಮಧ್ಯಾಹ್ನ ಚಪಾತಿ ಪಲ್ಯ ಎಲ್ಲ ಹೊರಗೆ ತಿಂದ್ವಿ ನಲ್ವತ್ ರೂಪಾಯಿ ಆಯ್ತು
ಹೌದಾ ಮೇಡಮ್ರ ಬೆಂಗ್ಳೂರು ಬಾರಿ ಕಾಶಟ್ಲಿ ಆಗ್ಬಿಡ್ತೇಡ ಬರ ಎಲ್ಲತ್ ಕೂ ದುಡ್ಡು
ತಿನ್ನಕ್ಕೆ ಒಂದೊಂದಕ್ಕೆ ಕಡಿಮೆನ ಇದೆ ಯಾವ್ದು ಬೇಕಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿ ಅದು ಕಾಸ್ಟ್ಲಿ ಯಾವ್ದ ಬೇಡ ಅಲ್ಲ ಅದು ಚೀಪ್ ಆಗ ಸಿಗುತ್ತೆ
ಯಾವ್ದ್ ಬೇಡ ಮೇಡಮ್ ಅಂಗ ಚಿಪಸ್ಕ್ಕಿರದು
ಅಂದ್ರೆ ಇವಾಗ ಸ್ಟ್ರೀಟ್ ಫುಡ್ ಇದೆಲ್ಲ ನಮ್ಗೆ ಒಳ್ಳೇದಲ್ಲ ಅಲ್ಲ ದೇಹಕ್ಕೆ ಬಟ್ ಅದೆಲ್ಲಾ ನಮ್ಗೆ ಕಡಿಮೆಾಗ ಸಿಗುತ್ತೆ ನಾವು ಬರೀ ಅದ ಆ ಚೆನ್ನಾಗಿರುತ್ತೆ ಕಡಿಮೆಗೆ ಸಿಗುತ್ತೆ ಅಂತ ಅದನ್ನೇ ತಗೊಂಡು ತಿಂತೀವಿ
ಆ ತರ ಇವಾಗ ಇದೇ ರೊಟ್ಟಿ ಏನಾದ್ರೂ ಚೆನ್ನಾಗಿರೋ ಪ್ರೋಟೀನ್ ತರ ಈ ತರ ಇರಬೇಕು ಹಣ್ಣು ಇತ್ತಿರ್ಬೇಕ ತಿನ್ನಬೇಕು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಅಲ್ಲ ಇವಾಗ ಹಣ್ಣು ಕಾಸ್ಟ್ಲಿ ಇಲ್ಲ
ಹಾ ಹಾ ಹಾ ಹೌದೇಂದ್ರಿ
ನೀವು ಟೆರೆಸ್ ಮೇಲೆ
ಹೂ ಮೇಡಮ್ ಅವರೇ ಸ್ವಲ್ಪ ಗಾಳಿ ತಗೊಳೋಣ ಅಂತ ಬಂದಿದ್ದು
ಹ್ಮ್ ನೀವು ಬಹಳ ರೆಸ್ಪೆಕ್ಟ್ ಕೊಡ್ತೀರಿ ಬಿಡ್ರಿ ಅಂದ್ರು ಹಿಂಗೇನಾ ನೀವು ಯಾವಾಗ್ಲೂ
ಹೂ ಮೇಡಮ್ ಅವರೇ ಹುಡುಗಿರು ಹೆಣ್ಮಕ್ಕಳು ಅಂದ್ರೆ ಸ್ವಲ್ಪ ಗೌರವ ಮೇಡಮ್
ಹೌದು ಬಿಡ್ರಿ ಗೊತ್ತು ಬಿಡಿ
ಅದಕ್ಕ
ಹಾ ಹಿಂಗೆ ಕೊಡಿ ಯಾವಾಗ್ಲುೂ
ಸ್ವಲ್ಪ ಅಂಜಿಕೆರಿ ಮೇಡಮ್ ನಮಗ್ ಹುಡುಗರ್ಕಂಡ್ರ
ಓ ಹೌದಾ
ಹಾ
ನಂಬತಿನಿ ಬಿಡ್ರಿ ನಿಮ್ ಮಾತ್ನಾ
ಹೌದ ಬಿಡ್ರಿ ನೀವು ನಮ್ದಲೇ ಇನ್ಯಾರ್ ನಂಬುತ್ತಾರೆ ಮೇಡಂ ನಮ್ಮನ್ನ
ಹ್ಮ್ ನಮ್ಮನ್ನ ಬಿಡ್ರಿ ಅದ್ರಲ್ಲೇನು
ಹ್ಮ್ ಹಿನ್ನೆಂದ್ರಿ ಮೇಡಮ್ ಅವರೇ ಎಲ್ಲ ಸೌಖ್ಯನಾ ಕ್ಷೇಮನಾ ಮೇಡಮ್ರೇ
ಹ್ಮ ರೀ ಎಲ್ಲ ಸೌಖ್ಯ ಕ್ಷೇಮ ಎಲ್ಲಾ ಇದೆ
ಹಂಗ ಮೇಡಮರ
ಹ್ಮ್
ಹಾ ಗಾಳಿ ಹೆಂಗ ಐತ್ರಿ ಮೇಡಮ್ ಗಾಳಿ ಮಳೆ
ಮಳೆ ಬರೋತರ ಆಗಿತ್ತು ಸಂಜೆ ಬಟ್ ಆಗ್ಲಿಲ್ಲ ಗಾಳಿ ಇದೆ ಅಷ್ಟಿಲ್ಲ
ಹೌಧೇನ ತಂಪು ಇರುತ್ತಲ್ವಾ ಮೇಡಮ್ ಅವರೇ ಬೆಂಗಳೂರು ಧಾರವಾಡ ಬಿಜಾಪುರ ಗಿಂತ
ಅಲ್ ಬಿಸಿಲುೂರಿ ಜಾಸ್ತಿ ಇಲ್ ಸ್ವಲ್ಪ ತಂಪು
ಅವದ್ ನೀವ ಹೆಂಗ್ ಅಂದಬಿಟ್ರಿ ಮೇಡಮ್ ಹೆಂಗೆ ಅಲ್ಲಿ ಯಾರ್ ಇರ್ತಾರೆ ಮತ್ತೆ
ಅಲ್ಲಿ ಇರ್ತಾರೆ ಜನ ಅಡ್ಜಸ್ಟ್ ಆಗಿದಾರಲ್ಲಿ
ಹೌದಾ ಮೇಡಮ್ ಅವ್ರೆ
ಹೌದು
ನೀವು ಇಲ್ಲ ಜಷ್ಟ್ ಆಗ್ಬಿಟ್ರ ಏನ್ರೀ
ಹ್ಮ ರಿ ನಮ್ಮೂರ್ ಇಲ್ಲೇ ಇದ್ದಾರೀ ನಮ್ಮ್ ಯಜಮಾನ್ರು
ಸರಿ ಮೇಡಮ್ರ ಹಂಗಾರ ಒಳ್ಳೆದಾಗಲಿ ಮೇಡಮ್ರ
ಸರಿ